ನಮಸ್ತೆ.
ನಮಸ್ತೆ.
ಹ್ಮ್ ಹೇಳಿ.
ನೀವ್ ಹೇಳ್ಬೇಕು.
ನಾವೇ ಹೇಳ್ಬೇಕ್.
ಹೌದು ಹ್ಮ ಚೆನ್ನಾಗಿದ್ದೀನಿ ನೀವು.
ನಾವ್ ಚೆನ್ನಾಗಿದ್ದೇವಿ ಏನ್ ಮಾಡ್ತಿದಿರ.
ಏನು ಮಾಡ್ತಿಲ್ಲ ನಾನು ಮಲ್ಕೊಂಡಿದ್ದೆ ನಿದ್ದೆ ಕೆಟ್ಟೋಯ್ತು ಅದಕ್ಕೆ ಎತ್ ಕೂತಿದೀನಿ.
ಹ್ಮ ಹೌದಣ್ಣ ಚಹಾ ಕುಡುದ್ರಾ
ಇಲ್ಲ ಹೋಗ್ಬೇಕ ಇವಾಗ
ಹೋಗ್ಬೇಕುಂತಾನೆ ನಿಮ್ಮ ಸ್ನೇಹಿತನ ಕರ್ಕೊಂಡು
ಹಾ ಹೋಗ್ಬೇಕು ಇವಾಗ
ಇನ್ ಯಾವಾಗ ಹೋಗ್ತೀಾ ನಿಮ್ದೆಲ್ಲ ಟೈಮ್ು ಇಷ್ಟೊತ್ತಿಗೆ ಅನ್ಸುತ್ತೆ ಅಲ್ಲ ಟೈಮ್ ಕೂಡ ಆಯ್ತು ಹೋಗ್ಬೇಕು ಅು
ಆಮೇಲೆ ಹೋಗ್ತೀನಿ ನೀವು ಫೋನ್ ಮಾಡಿದ್ರಿ ಅಂತ ಮಾತಾಡ್ತಿದ್ದೀಿನಿ ಇಲ್ಲಾಂದ್ರೆ ಹೋಗ್ತಾ ಇತಿ
ಮಾತಾಡ್ಕೊಂಡೆ ಹೋಗಿ ಪರವಾಗಿಲ್ಲ
ಹಾ ಏನಾಗಲ್ಲ ಬೇಡ ಮಾತೋಡಿ
ಹ್ಮ್ ಅವ್ರ ಹೋದ್ರ ಅನ್ಸುತ್ತೆ ಅಲ್ವಾ
ಇಲ್ಲ ಹೇಳಿ
ಹೌದಾ ಹ್ಮ್ ಹ್ಮ್ ಮತ್ತೆ ಏನ್ ಮಾಡ್ತಿದ್ದೀರಾ
ಮತ್ತೆ ಏನಿಲ್ಲ ಸುಮ್ನೆ ಮಲ್ಕೊಂಡಿದ್ದೀನಿ ಅಂತ
ನಿಮ್ಮ್ ಮನೇಲಿ ಎಷ್ಟ್ ಜನ ಇರದ್ ನೀವು್
ನಮ್ಮ ಮನೆಯಲ್ಲಿ ನಾಲ್ಕ್ ಜನ ಇದ್ದೀವಿ ನಿಮ್ಮ್ ಮನೇಲಿ
ನಮ್ಮ ಮನೇಲಿ ನಾಲ್ಕು ಜನ
ಹ್ಮ್ ಹ್ಮ ನಾನು ನಮ್ಮಅಮ್ಮ ನನ್ ತಂಗಿನ
ಹ್ಮ್ ನೀವು ಮಾಂಸಾಹಾರನೋ ಸಸ್ಯಹಾರನೋ
ನ ಹ ಮಾಂ ಸಹಾರಿಿನ ಸಸ್ಯ ರೇನ ಹ್ಮ್
ಹ್ಮ ಮಾಂಸದ ಅಂದ್ರೆ ಏನೇನ್ ಇಷ್ಟ ನಿಮ್ಗೆ ಏನೇನ್ ಅಡುಗೆ ಮಾಡಕ್ ಬರುತ್ತೆ
ನನಗೆ ಕೋಳಿ ಸಾಂಬಾರು ಮಟನ್ ಸಾಂಬಾರು ಮೀನ್ ಸಾಂಬಾರು ಮಾಡಕ್ ಬರುತ್ತೆ
ಹ ಜೋರಾಗ ಬರುತ್ತೆ ಇನ್ನಿ ನಿಮ್ಗೆ ಏನು ಬಿಡಲ್ಲ ನೀವು ಪ್ರಾಣಿ ಏನು ತಡೀರಿ ಒಂದ್ ನಿಮಿಷ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಒಂದು ಗಾದೆ ಇದೆ ನಿಮಗಿದಯಾ ನಿಮ್ಗೆ
ಹದು ಎಲ್ಲ ನೀವು ನಮಗೆ ಸಮರ್ಥನೆ ಮಾಡೋಕೆ ಬರ್ಬೇಡಿ ಅದು ನಮ ನಮ್ಮ ಇಷ್ಟ
ಅದು ನಿಮ್ಮ ನಿಮ್ಮ ಇಷ್ಟ ಅಂತ ನಂಗೆ ಗೊತ್ತು ಇಲ್ಲಾ ಅಂತ ಹೇಳ್ತಿಲ್ಲ ನಾನು
ಇವಾಗ ಅದೆಲ್ಲ ಬೇಕಾ ಹೇಳಿ ನನೀಗ ಅದ್ರ ಬಗ್ಗೆ ಏನು ಹೇಳ್ಬೇಡಿ ನಾನ್ ತಿ ಿ ತಿಂತೀನಿ ತಿಂತೀಿ ನಾನು ಇಷ್ಟಪಟ್ಟ ತಿನ್ನುವ ಒಂದು ಊಟ ಅಂದ್ರೆ ಅದೊಂತೆೇ
ಹೌದಾ ಹ್ಮ ಅಲ್ಲ ದೇವರು ಹೊರ ಕೊಟ್ಟ ಟೋನಿ ಏನಂತ ಸಸ್ಯ ತಿದ್ದು ಬಜ ಹೌದು ಮನುಷ್ಯರು ಅಂತ ಪ್ರಾಣಿಗಳೇನು ಅಂದ್ರೆ ಈಗ ಸಿಂಹ ಹುಲಿ ಅವು ಪುಲ್ ತಿನ್ನಕ್ ಆಗಲ್ಲ ತರಕಾರಿ ತಿನ್ನಕ್ ಆಗಲ್ಲ ಅದಕ್ಕೆ ಅವು ಇನ್ನೊಂದಿನ ಬಬಿಡ್ ತಿನ್ನುತ್ತೆ ಅದಕ್ಕೆ ಬೇರೆ ಆಯ್ಕೆ ಇಲ್ಲ ತಿನ್ನುತ್ತೆ ಆದ್ರೆ ನೀವ ಯಾಕೆ ತಿಂತೀರಾ ಅಂತ ನಂಗೆ ನಡ ನಂಗೆ ಅ
ನನಗೆ ಶಕ್ತಿ ಬೇಕು ಅಂತ ತಿಂತೀನಿ
ಸ್ಯಹರಿ ತೀಂದ್ರ ನ ಶಕ್ತಿ ಶ
ಆದ್ರೂ ನನಗೆ ತುಂಬಾ ಇಷ್ಟವಾಗಿದೆ ಊಟ ಅಂದ್ರೆ ಅದೊಂದೇ ಅದಕ್ಕೆ ತಿ
ಹ್ಮಾ ಮತ್ತೆ ನಿಮ್ಮೂಊರಲ್ಲಿ ಯಾವ್ಯಾವ ಹಬ್ಬ ಮಾಡ್ತಾರೆ
ನಮ್ಮೂರಲ್ಲಿ ಯಾವ ಯಾವ ಹಬ್ಬ ಅಂತ ಎಲ್ಲಾ ಹಬ್ಬ ನಾವ್ ಜಾಸ್ತಿ ಹಬ್ಬ ಹಬ್ಬ ಮಾಡಲ್ಲ ಹ ಹಾ ಮೇನ್ ಅಂದ್ರೆ ಮೇನ್ ಮೇನ್ ಹಬ್ಬ ಮಾಡ್ತೀವಿ ದಸರಾ ಯುಗ ಈ ದೀಪ್ ದೀಪಾವಳಿ ಆಮೇಲೆ ಹ್ಮ ಯಾವನೋ ದಸರಾ, ದೀಪಾವಳಿ, ಯುಗಾದಿ ನಮ್ದ ಊರಲ್ಲಿ ಜಾತ್ ಎಂತ ಮಾಡ್ತಾರೆ, ಅದು ಎಲ್ಲ ಮಾಡ್ತೀವಿ.
ಹೌದಾ, ಏನೇನು ನಿಮ್ಮ ಪರಂಪರ ಏನು ನಿಮ್ಮ ಜಾತಿಯ ಪರಂಪರೆ, ಏನಿತ್ತು ಹಿಂದೆ ಎ ನಿಂದು ಯಾವ
ನಮ್ದು ಯಾದವ ಕುಲ,
ಇಷ್ಟಂದು ತಾನೆ ನೀವ ಹೇಗೆ ಉಳತ್ ಎಲ್ಲಾ ತೀರೋದ್ರು ಅಂತ ಹೇಳ್ತಿದ್ರಲ್,
ಅದೆಲ್ಲ ನನ್ಗೆ ಈ ಪುರಾಣದೌರ್ ಬಗ್ಗೆ ಗೊತ್ತಿಲ್ಲ ಕಣಪಾ, ಹ ಇವವಾಗಿಂದು ಏ ನಮ್ ಪರಂಪರೆ ಏನಂದ್ರೆ ನಮ ನಮ್ದು, ದೇವರು ಹೆಣ್ಣು ದೇವ್ರು ಇದೇ. ಆ ದೇವ್ರದ್ದು ಪೂಜೆ ಮಾಡ ರೆ ನಮ್ಮ ಅಪ್ಪ. ಹಾ ಅದ್ರದಲ್ಲಿ ಇದೆ ಸಕ್ಕತ್ತಾಗಿದೆ. ಜಾತ್ರೆ ಚೆನ್ನಾಗ್ ಮಾಡ್ತಾರೆ, ಮೂರ್ ನಾಲ್ಕ್ ದಿನ ಜಾತ್ರೆ ಇರುತ್ತೆ, ಅದ್ ಹಾ,
ಇನ್ ನೋಡಿ ಅಯ್ಯೋ ನೋಡೋ ಅವಳ ಎಷ್ಟು ಸಕತ್ ಆಗೋವಳೇ ಅಂತ ಮಾತಾಡ್ತ ಹುಡ್ಗಿ ಹುಡ್ಗು ನೋಡಿ ನೋಡ್ರಿ ನೋಡಿ ಅಲ್ಲಿ ಹುಡ್ಗ ಎಸ್ ಸಕ್ತಗ್ ಚೆನ್ನಾಗವನೆ ಅಂತ ನೀವು ದೇವ್ರನೆೇ ಸಕ್ಕತ್ತಾಗಿದಿ ಸಕ್ಕತ್ತಾಗಿದೆ ಅಂತ ಹೇಳ್ತಿದೀರಲ್ರಿ,
ಅಂದ್ರೆ ದೇವ್ ನೋಡಕ್ ಚೆನ್ನಾಗಿರುತ್ತೆ. ಆ ಆ ಸಮಯದಲ್ಲಿ ಅಲಂಕಾರ ಹೂವಿನ, ಯಯಿಂದ ತುಂಬಾ ಅಲಂಕಾರ ಮಾಡಿರ್ತಾರೆ. ಕಣ್ಣು ಹ್ಮ ಹ ಆತರ ಹೇಳ್ತಿದೀನಿ ನಾನು. ವರ್ತನೆ ಮಾಡೋದು, ಕಷ್ಟ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಮತ್ತೆ ಆನೆ ಮೇಲೆ ಅಂದ್ರೆ, ಆನೆೇ ಅಂತಂದ್ರೆ ನಿಜವಾದಾನೆ ಅಲ್ಲ. ಆ ದೇವ್ರಿಗೆ ಅಂತಾನೇ ಮಾಡ್ಸಿರೋ ಆನೆ ಇರುತ್ತೆ ಅದ್ರ ಮೇಲೆ ಕುತ್ಕೊಂಡು ಮೆರವಣಿಗೆ ಮಾಡ್ಕೊಂಡಹೊಗ, ತಾರೆ ಊರಿಂದ ಇನ್ನೊಂದು ಜಾಗಕ್ಕೆ ಅಶ್ ಅಲ್ಲಿಂದ ಅಲ್ಲಿಗೆ ಹೋಗುವಷ್ಟು ನೋಡಕ್ಕೆ, ಚೆನ್ನಾಗಿರುತ್ತೆಲ್ಲ ಅ ಹೇಳ್ತಾ ಇದೀನಿ ನಾನ್ ನಿಮಗೆ.
ಅಂದ್ರೆ ನಂಗೆ ಗೊತ್ತಿಲ್ವಲ್ಲಾ ನಿಮ್ಮ ದೇವರ ಬಗ್ಗೆ ಅದಕ್ಕೆ ನಾನು ತಪ್ಪು ತಿಳಿದೆ. ಅದ ಅಕ್ಕೆ ಮತ್ತೆ ಕೇಳಿದ್ದಿಕ್ಕೆ ನೀವು ವರ್ಣನೆ ಮಾಡಿ, ನೀವು ವರ್ಣನೆ ಮಾಡಿ ಹೇಳದ್ರಿ ಚೆನ್ನಾಗಿರುತ್ತೆ. ದೇವ್ರದ್, ಮತ್ತೆ ಆ ದೇವ್ರದ್ದು ಮಹಿಮೆ ಏನು ಜಾಸ್ತಿ, ಅಂದ್ರೆ ಜಾಸ್ತಿನೇ ಇರುತ್ತೆ. ಎಲ್ಲ ಅಂದ್ರೆ ಹಬ್ಬಗಳು, ಜಾತ್ರೆಗಳು, ಹೇಗ್ ಆಚರಸ್ತಾರೆ.
ಕೇಳಿ ಎಷ್ಟು ಜನ ನಂಬತಾರೆ ಆ ದೇವ್ನ ಅಂದ್ರೆ,
ಹ್ಮ್
ತುಂಬಾ ಜನ ಬೆಂಗ್ಗಳೂರಲ್ಲಿ ಅರ್ಧಕ್ ಅರ್ಧ ಜನ ಇದ್ದಾರೆ ನಂಬೊ ಅಂತವರು, ಅವಂತರ ಹ್ಮ ಏನ್ ಹೇಳ್ತಾರೆ, ನಂಬಿಕೆ ಜಾಸ್ತಿ. ಟೂ ನಂಬಿಕೆ ನಾನ್ ಇಟ್ಟಿದ್ದೀನಿ ಆ ದೇವರ ಮೇಲೆ. ನಾನ್ ಹಂಗೆ ಬಾಳ ತುಂಬಾ ಕೃಷ್ಣನ್ ನಂಬ್ತೀನಿ.
ಹೌದಾ ಮತ್ತೆ ಜಾತ್ರೆಗಳೆಲ್ಲ ಹೇಗ್ ನಡೆಯುತ್ತೆ ಅಲ್ಲಿ.
ಎಲ್ಲಿ,
ನಿಮ್ಮ ಊರಲ್ಲಿ ನಿಮ್ಮ ದೇವರ ಜಾತ್ರೆ ಹೇಗೆ ನಡೆಯುತ್ತೆ ಅಂತ ನಾನ್ ಕೇಳ್ತಿರೋದು.
ಮೂರ್ ದಿನ ಮಾಡ್ತಾರೆ. ಒಂದ, ದಿನ ಊರಿಂದ ದೇವಸ್ಥಾನಕ್ಕೆ ದೇವರು ಹೋಗ ಹೋಗೋತರ, ಇನ್ನೊಂದಿನ ಮೆರವಣಿಗೆ ತರಾ,
ಹ್ಮ್ ಎಷ್ಟು ಜನ ಎಷ್ಟು ಜನಸಂಖ್ಯೆ ಸೇರಿರುತ್ತೆ ಅಮ್ಮಮ್ಮ ಅಂದ್ರೆ.
ಆ ಒಂದ್, ಹತ್ ಸಾವ್ರ ಜನ, ಇಪ್ಪತ್ ಸಾವ್ರ ಜನ,
ಹೌದಾ ಹ್ಮ್, ಹ್ಮ್
ತುಂಬಾ ಜನ ಇರ್ತಾರೆ
ಹ್ಮ್
ಹಾ ಮತ್ತೆ ಏನಿಲ್ಲ ಯ ಹೇಳ್ಬೇಕು ನೀವ ಏನ್ ಊಟ ಮಾಡದ್ರಿ
ಕ ಎಡೆಯಾಗಿ ಮಾಂಸ ಕೊಡ್ ಇರೋ ಇನು ಸಸ್ಯ ಆರಿನ ಕೊಡ್ತೀರೋ ಅ ಒಂದು ಕುತೂಹಲದ
ಎರಡು
ಎರಡೂನು ಸ್ವೀಕಿಸುತ್ತದೆ ಅ ಮರಿ ಕಡಿಯೋದೆಲ್ಲ ಇರುತ್ತಾ
ಹೌದೌದು
ಅಂದ್ರೆ ಯಾವ್ ಮರಿ ಕಡಿತೀರಾ ಅಂದ್ರೆ ಈಗ
ಕುರಿ ಕೋಳಿ ಮೇಕೆ ಎಲ್ಲಾ ತರ ಹ್ಮ
ದೇವ್ರಿಗ್ ಎಲ್ಲದು ಬೇಕಂತ
ಆ
ದೇವ್ರಿಗ್ ಎಲ್ಲದು ಬೇಕಂತಾ
ಹಾ ದೇವ್ರರಿಗೆಲ್ಲಾ ಬೇಕತ್ತೆ ಅದ್ಕೆ ಎಲ್ಲ ಕಡಿತ್
ಅದೊಂದ್ ನಂಬಿಕೆ ಅದುಒಂದ್ ನಂಬಿಕೆ
ಹಾ ಹಾ ಅಲ್ಲೂ ಪ್ರಾಣ ಹಿಂಸೆ ಮಾಡ್ತಿದ್ದೀರಲ್ರಿ
ಹ್ಮಾ
ಅಲ್ಲೂ ಪ್ರಾಣ ಹಿಂಸೆ ಮಾಡ್ತಿದೀರಲಾ
ಹ ಹೌದು ಈ ನೀವ್ ಏನಾದ್ರರು ತಿಳ್ಕೊಳ್ರಿ ಅದೊಂದ್ ನಂಬಿಕೆ ಅಷ್ಟೇ
ಹೌದಾ ಸರಿ ಸರಿ ನಾನು ಅಷ್ಟೊಂದೆಲ್ ಅಷ್ಟೊಂದೆಲಾ ಮಾತಾಡ್ಬಾರ್ದು ದೇವ್ರದಲ್ವಾ ದೇವ್ರ್ ಏನೋ ಪರಂಪರೆ ಇಚ್ಛೆ ಏನಾದ್ರು ಇರುತ್ತೆ ನಾನಂಗೆಲ್ಲ ಮಾತಾಡ್ಬಾರ್ದ ಆಮೇಲ್ ದೇ
ವಾರ ಕೂಡ ನೋಡಲ್ಲ ಮತ್ತೆ ತಿರ್ಗಾ ನಾವು ಶ್ರಾವಣದಲ್ಲಿನೂ ತಿಂತೀವಿ ಅಷ್ಟು ಇದ ಅಡಿಕ್ಟ್ ಇದಾಗ್ಬಿಟ್ಟಿದ್ದೀವಿ ಅದಕ್ಕೆ ಹಾ ಹೌದು
ಹ್ಮ ಹ್ಮ ಹ್ಮ ಇಲ್ಲಿ ನನ್ನ ಸ್ನೇಹಿತೆ ಬಂದ್ಲು ಅವಳು ಚಪ್ಲಿ ಮರತೊಗ್ಬಿಟ್ಟಿದ್ದಳಂತೆ ಅವಳುದು ಕೇಳಕ್ಕೆ ಆಗಲ್ಲ ನಂಗೆ ಚಪ್ಲಿ ಬಿಡ್ತೋಗತಾಳೆ ಲ್ಯಾಪ್ಟಾಪ್ನ ಹಂಗೆ ಇಡ್ತಾಳೆ ಅದು ಕೆಳಗಡೆ ಬಿದ್ ಹೋಗುತ್ತೆ ಆಮೇಲೆ
ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ
ಜವಾಬ್ದಾರಿ ಇಲ್ಲ ಅವ್ರಿಗೆ ಆಮೇಲೆ ಅವರ್ದು ಇದಿರುತ್ತಲ್ಲ ಪೆನ್ನು ಪೆನ್ಸಿಲ್ ಅದ್ರದ್ ಬ್ಯಾಗು ಆ ಬ್ಯಾಗು ಕಿಟ್ಕ್ ಕಿಟಕಿ ಹತ್ರ ಇರ್ತಾರೆ ಅದು ಮಂಕಿ ಎತ್ಕೊಂಡ್ ಹೋಗುತ್ತೆ ಆಮೇಲೆ ಬಟ್ಟೆ ಬಟ್ ಹಾ ಮಂಗ ಎತ್ಕೊಂಡ್ ಹೋಗುತ್ತೆ ಆಮೇಲೆ ಬಟ್ಟೆ ಒಣೆಯೋಕ್ ಇಡ್ತ್ ರ್ತರ ಬಟ್ಟೆ ಎಲ್ಲ ಚಲಾಪಿಲ್ಲಿಗಿರುತ್ತೆ ಅದ್ರ್ ಕಡೆನು ಜ್ಞಾನ ಇರಲ್ಲ ಒಟ್ನಲ್ ಫೋನಲ್ಲಿ ಇರ್ತ ರ್ತಾರೆ ಜಂಗಮವಾಣಿ ಯಾರ ಜೊತೆ ಮಾತಾಡ್ತಾರೆ ಅಂತ ಗೊತ್ತಿಲ ಒಟ್ನಲ್ಲಿ ಜಂಗಮವಾಣಿಲ್ ಇರ್ತಾರೆ ಬರೀ ಜಂಗಮವಾಣಿ ಅವ್ರಿಗ್ ಹೇಳಿದೀನಿ ನಮ್
ನನ್ ಸ್ನೇಹಿತರ್ ಇರ್ಬೋದಲಾ
ಅದೇ ಸ್ನೇಹಿತರೆ ನೀವು ತಪ್ ತಪ್ ಅರ್ಥ ಮಾಡ್ ಹಬೇಡಿ ಅವಳು ನೀ ಅ ಆತರ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಅವಳು ಎಷ್ಟು ಒಳ್ಳೆವಳ್ ಅಂದ್ರೆ ಅವಳಿಗೆ ಆ ತರದ್ ಏನು ಗೊತ್ತಿಲ್ಲ ಅಷ್ಟು ಒಳ್ಳೇದ್ ಆ ತರದ್ದು ಅಂದ್ರೆ ಅವಳು ಬೇಯಿಸೋದು ಅದ್ ಅದನ್ನೆಲ್ಲ ಮಾಡಲ್ಲ
ಹ್ಮ್ ಓ್ಮ ಸರಿ
ಹ್ಮ್ ಅವಳು ತುಂಬಾ ಒಳ್ಳೆ ವ್ಯಕ್ತಿ ಅವಳ್ ತರ ವ್ಯಕ್ತಿ ಸ್ನೇಹಿತಿಯಾಗಿ ಸಿಕ್ಕಿರೋದು ನನ್ನ ಸೌಭಾಗ್ಯನೇ ಅಂತ ಹೇಳ್ಬೋದು ಅಷ್ಟು ಒಳ್ಳೆ ವ್ಯಕ್ತಿ
ಹ್ಮ್
ಹ್ಮ್ ಮತ್ತೆ ನಿಮ್ಗೇ ಯಾರು ಸ್ನೇಹಿತರ್ ಇಲ್ವಾ ಅಂದ್ರೆ ತುಂಬಾ ಒಳ್ಳೆ ಒಳ್ಳೆ ಸ್ನೇಹಿತರು
ಇದಾರೆ ಅವ್ರ್ ಬರೆ ಬುದ್ದಿನೆ ಹೇಳ್ತಾರ್ ನನಿಗೆ
ಬುದ್ಧಿ ಹೇಳ್ತಾರ ಏನ್ ಬುದ್ಧಿ ಹೇಳ್ತಾರೆ ಯಾವ್ತರ
ಅದು ಹಂಗೆ ಅಮೂಲ್ಯ ಅಂತ
ಹಾಂ
ಸೌಮ್ಯ ಅಂತ
ಹೌದಾ ಹ್ಮ್
ಹ್ಮ್ ಹೌದು ಇಬ್ರಿ
ಏ ಯಾವ್ ತರ ಬುದ್ಧಿ ಹೇಳ್ತಾರೆ ನಿಮ್ಗೆ
ಎಲ್ಲಾ ತರ ಬುದ್ದಿ ಹೇಳ್ತಾರೆ
ಹೌದಾ ಮತ್ತೆ ನೀವು ಏನ್ ಓದ್ತಿರೋದು
ನಾನು ಇಂಜಿನಿಯರಿಂಗ್ ಮಾಡ್ತಾ ಇರೋದು ನೀವು
ನಾ್ ನಾವು ಇಂಜಿನಿಯರಿಂಗ್ ಮಾಡ್ತಿರೋದು
ಹ್ಮ್ ಹೌದಾ ಹ್ಮ
ಮತ್ತೆ ಇಲ್ಲಿ ಬಂದ್ಮೇಲೆ ನಿಮ್ಗೆ ಯಾರು ಕೇಳತಿಯರು ಯಾರು ಇಲ್ವಾ
ಇಲ್ಲ
ಯಾರು ಇಲ್ವಾ
ಇಲ್ಲ
ನೀವ್ ಮಾಡ್ಕೊಂಡಿಲ್ವಾ ಅಥವಾ ನಿಮ್ಗ್ ಯಾರು
ಮಾಡ್ಕೊಂಡಿದ್ದೆ ಬಟ್ ಇವಾಗ ಯಾರು ಇಲ್ಲ
ಇವಾಗ್ ಯಾರು ಇಲ್ವಾ ಹೌದೌದು ಇಲ್ವಾ ಹ್ಮ್ ಯಾರಾದ್ರೂ ಇರ್ಬೋದಲ್ಲಾ
ಇಲ್ಲ ಯಾರು ಇಲ್ಲ
ಒಂದು ಮನುಷ್ಯ ಅಂದ್ರೆ ಸ್ನೇಹಿತರ ಇರ್್ದೇ ಇರ್ತಾರ ಇದ್ದೇ ಇರ್ತ ಾರೆ ನೀವು ಯಾಕೋ ನಂಗೆ ಸುಳ್ಳು ಹೇಳ್ತ ಸುಳ್ಳು ಹೇಳ್ತಿದ್ದೀರಾ
ನಾನ್ ಹೇಳ್ತಿದ್ದೀನಿ ಇದಾರೆ ಅಂತ ಇವಾಗ ಸದ್ಯಕ್ಕೆ ಯಾರು ಇಲ್ಲ ಹಡುಗ್ರ ಇದಾರಲ್ಲ ಅವರೇ ಚನ್ನಾಗ್ ಮಾತಾಸ್ತಾರೆ ಮತ್ತೆೇನ್ಗ್ ಸ್ನೇಹಿತರ ಮಾಡ್ಕೋಬೇಕು ಹೇಳ
ಯಾರು
ಇವಾಗ ಏನು ಮಾತಾಡು
ಅದೇ ಮಾತಾಡ್ತಿದೀನಿ ಕಂಡ್ರಿ ಯಾಕ್ರಿ ವಯಸ್ರೇಶ್ ದುನಿನ ಏರಿಸ್ತಿದ್ದೀರಾ
ಇಲ್ಲ ಇಲ್ಲ ಸುಮ್ಮನೆ ಹೆಂಗೆ
ಹ್ಮ್ ಸ್ನೇಹಿತರ ಜೊತೆ ಅದೆಲ್ಲ ಮಾಮೂಲು ಸರಿ ಆಯ್ತು ನಿಮ್ಮ ಜೊತೆ ಮಾತಾಡಿ ನನಗೆ ತುಂಬಾ ಅಂದ್ರೆ ತುಂಬಾ ಅತಿಯಾಗಿ ಖುಷಿ ಆಯ್ತು ಇನ್ನೊಂದು ಸಲ ನಾನು ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಪಡ್ತೀನಿ ಇನ್ನೊಂದು ಕರೆಯ ಮುಖಾಂತರ ಧನ್ಯವಾದಗಳು
ಹ್ಮ್